ಹ
ಆರಾಮ ನೋಡ ಮಿನ ನೀವು ಆರಾಮಿದ್ದೀರಾ.
ಹು ಅಕ್ಕಾ ಆರಾಮಿದಿವಕ್ಕಾ
ಹ ಚಾ ಆತಮ್ಮಿ
ಮನೆಯಲೆೆಲ್ಲಾ ಆರಾಮ್ ಇದ್ದಾರಾ ಅಕ್ಕಾ
ಆ ಅಮಿ ಎಲ್ರು ಆರಾಮಿದಾರ ನಿಮ್ಮಲ್ಲಿ ಎಲ್ಲರು ಆರಾಮ ಇದ್ದಾರಾ
ಹುಂ ಅಕ್ಕಾ ಎಲ್ಲಾರು ಆರಾಮಿದಾರಕ್ಕಾ
ಚಾ ಆತಮಿ
ಹಾ ಅಕ್ಕಾ
ಚಾ ಆಯ್ತಾಮಿ
ನಿಮ್ದ ಅಕ್ಕ ಆಯ್ತಕ್ಕ ನಿಮ್ದಕ್ಕಾ ನೀವು ಚಾವ ಒಳಗ ಬಿಸ್ ಬಿಸ್ಕೆಟ್ ತಿಂತೀರಾ ಅಕ್ಕಾ
ಇಲ್ಲಿ ಓ ಬ್ರೆಡ್ ತಿಂತಿ ನಮ್ಮಿ ನಾನು.
ಅಕ್ಕಾ ಅಂತಾವೆಲ್ಲಾ ತಿನ್ಬಾಡ್ರಕ್ಕಾ ಆರೋಗ್ಯಕ್ಕೆ ಒಳ್ಳೇದಲ್ಲಾ ಏನ್ ಹೇಳ್ಬೇಕಂದ್ರ ಚಾ ನ ಕುಡಿಬಾರದ ಅಕ್ಕಾ ಹೇಳಬೇಕ ಅಂದ್ರ ಯಾಕಂದ್ರೆ ಅಕ್ಕಾ ಇವಾಗ ನೀವು ಊಟಾ ಮಾಡೋಕಿನ ಮುಂಚೆ ಚಹಾ ಕುಡಿತಿಯನ್ ಅಕ್ಕಾ ಇಲ್ಲಾ ಬೆಳಗ್ಗೆ ಒಬ್ಬೊಬ್ಬರಿಗೆ ಚಹಾ ಕುಡಿಯೋ ಅಭ್ಯಾಸ ಇರತ್ತೈತ ಅಕ್ಕಾ ಇನ್ನ ಹಾಸಿ ಒಳಗಿರ್ತಾರಾ ಅಕ್ಕಾ ನಿಜಾ ಅಭ್ಯಾಸ ಬಿಡ್ರಾ ಅಕ್ಕಾ ಯಾಕ್ ಅಂದ್ರೆ ನೀವು ಹೋಟ್ಟಿ ಒಳಗ ಏನು ಊಟ ಇರಾಂಗಿಲಕ್ಕಾ ಅವಾಗ, ಇನ್ನ ಬೆಳಿಗ್ಗೆ ನೀವು ಬೆಳಿಗ್ಗೆ ಇದು ನೀರು ಕುಡಿಯೋದು, ಹಣ್ಣು ತಿನ್ನೋದು ಊಟ ಮಾಡೋದು ಬಿಟ್ಟು ಚಾಹ ಕುಡಿದರೆ ಏನಾಗಬಹುದು ಬಾಡಿ ಒಳಗ ಮೊದಲೇ ಆಸಿಡ್ ಇರ್ತೈತಾ ಅಕ್ಕಾ ಆಮ್ಲೀಯ ಮತ್ತೆ ಬಾಡಿದು ಪಿಎಚ್ ಆಮ್ಲೀಯ ಅಕ್ಕಾ ಆಮ್ಲಿಯಾ ಇರ್ತತಲ್ಲಾ ನೀವು ಬೆಳಿಗ್ಗೆ ಎದ್ದು ಚಾ ಕುಡಿದ್ಮೇಲೆ, ಎದ್ದು ಮತ್ತೆ ಹೋಟ್ಟಿಯಲ್ಲಾ ಅಕ್ಕಾ. ಇದು ಆಗುತ್ತಾ ಕಾ ಏನಂತಾರಲ್ಲಾ ಉರಿತಾಗ ತಕ್ಕಾ ಹೋಟ್ಟಿ ಎಲ್ಲ ಹಾ ಅಕ್ಕಾ.
ಹಾ ಹೌದಾ ಅಮ್ಮಿ
ಹೋಟ್ಟಿಲ್ಲಾ ಉರಿತಾ ಆಗುತ್ತಾ ಅಕ್ಕಾ, ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ಚಾ ಕಡಿಮೆ ಮಾಡ್ರಿ ಅಕ್ಕಾ ಚಹಾದಿಂದ ಏನು ಉಪಯೋಗ ಇಲ್ಲ ಅಕ್ಕಾ
ನನಗೂ ಹಂಗೆ ಅನ್ಸುತ್ತೆ ಅಮ್ಮಿ ಚಹಾ ಬಿಡಬೇಕು ಅಂತಾ ಅದು ಬೆಳಗ್ಗೆ ದಿನಾ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲಾ
ಅದು ಒಂದೇ ಸರ್ತಿಗೆ ಹೋಗಲ್ಲ ಅಕ್ಕಾ.
ಹಾ ಅಮ್ಮಿ
ಕ್ರಮೇಣವಾಗಿ ಕಡಿಮೆಯಾಗುತ್ತ ಅಕ್ಕಾ
ನನಗೆ ವೈದ್ಯರು ಹೇಳಿದರು ಅಮ್ಮಿ ನೀವು ಚಾ ಬಿಡಬೇಕು. ಓಹ್, ನೀವು ಚಾ ಬಿಡಬೇಕು ನಿಮಗೆ ಇಲ್ಲಂದ್ರೆ ಎದಿಉರಿ ಓಹ್, ಎದಿ ನೋವು ಬರೋದು. ಅದೆಲ್ಲಾ ಆಗುತ್ತೆ ಅಂತ ಹೇಳ್ಯಾರಾ, ಆದ್ರೂ ಅವರು ಹೇಳಿದ್ರು ನಾನು ಬಿಡ್ತಾ ಇಲ್ಲ, ನೋಡಮ್ಮಿ.
ಇರ್ಲಿ ಇರ್ಲಕ್ಕಾ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂದ್ರೆ ಇವಾಗ ದಿನಕ್ಕೆ. ಅಕ್ಕ, ಮೂರ್ ಸಾರ್ಥೆ ಕೂಡಿದೆಯಾ ಅಂದ್ರಾ ಅಕ್ಕಾ ಅಂ, ಕಂಟಿನ್ಯೂ ಮಾಡಾಕ್ಕಾ. ಎರಡ್ ಸರತಿ ಕೂಡಾಕ್ ಮಾಡಕ್ಕಾ, ಒಂದ್ ಸರತಿ ಮಾಡಕ್ಕಾ, ಆಮೇಲೆ ಕ್ರಮೇಣವಾಗಿ ಬಿಟ್ಟೇ ಬಿಡ್ತೀ ಅಕ್ಕಾ ನೀನ್
ಹಾ ಅಮ್ಮಿ ಅಭ್ಯಾಸ ಮಾಡ್ಕೊಡ್ತರ ಬಿಡೋದು.
ಹಾ ಅಕ್ಕಾ ಮಾಡ್ಕೋರಕ್ಕಾ ನೀವು ಎಷ್ಟು ಓದಿರಿ ಅಕ್ಕಾ
ನಾನ್ ಅಮ್ಮಿ ಹನ್ನೆರಡನೇ ಕ್ಲಾಸ್ ಆಗಿತ್ತು ಅಮ್ಮಿ ನಂದು
ಹೌದು ಅಕ್ಕ ಹ ಏನ್ ವಾಣಿಜ್ಯ ಏನ್ ಕಲಾ ಅಕ್ಕ ವಾಣಿಜ್ಯ ಅಕ್ಕ ಹೆಂಗೈತು ಅಕ್ಕ ನಿಮ್ ನಂದು ಅಕ್ಕ ನಾನು ಈಗ ಇದು ಪದವಿ ಓದ್ತೀನಿ ಅಕ್ಕ
ಹೌದಾ ಅಮ್ಮಿ
ನಾನು ಫಾರ್ಮಸಿ ಮಾಡ್ತೀನಿ ಅಕ್ಕ
ಹ ಹಾ ಹ ಅಮ್ಮಿ ನಾಲ್ಕು ವರ್ಷ ನಾ ನಿಮ್ದು
ಹಾ ಅಕ್ಕ ಇವಗ ನನ್ ಮೂರನೇ ವರ್ಷದಲ್ಲಿದ್ದೀನಿ ಅಕ್ಕ
ಇವಾಗ ಮೂರನೇ ವರ್ಷದಾಗ ಇದ್ದೀರಾ ಚೆನ್ನಾಗಿತ್ತು ನಿಮ್ಮದು ವಿದ್ಯಾಭ್ಯಾಸ.
ಹ ಅಕ್ಕ, ಹತ್ತನೇ ಕ್ಲಾಸ್ ಮುಗಿದ ಮೇಲೆ ಸೈನ್ಸ್ ಮಾಡಿದದ್ನೇ ಅಕ್ಕ ವಿಜ್ಞಾನ್ ವಿಜ್ಞಾನ ತಗೊಂಡಿದ್ದೆ ವಿಜ್ಞಾನ ತಗೊಂಡಿದ್ ಫಸ್ಟ್ ಪಿಯುಸಿ ಮುಗಿಸಿದೆ. ಸೆಕೆಂಡ್ ದ್ವಿತೀಯ ಪಿಯುಸಿ ಪ್ ಯು ಸಿ ಒಳಗ ಇದಿದ್ದಾಗ ನನ್ ಪರ್ಸೆಂಟೇಜ್ ಎಂಬತ್ ನಾಲ್ಕ ಆಗೈತಾಕಾ
ಅಬ್ಬಾ
ಅದು ಎಂಬತ್ ನಾಲ್ಕ ಆಗಿದ್ದಿಕ್ಕೇ ಆ ಸಿ ಇ ಟಿ ಬರುತ್ತಾ ಹಾಕು ಅಂತಂದ್ರ ಎಲ್ಲರು ಅದ್ಕ್ಕೆ ಸಿ ಇ ಟಿ ಎಕ್ಸಾಮ್ ಬರ್ದೆ ಸಿ ಇ ಟಿ ಎಕ್ಸಾಮ್ ಒಳಗ ಅದು ರ್ಯಂಕ್ ಬಂತ ಅಕ್ಕಾ
ಅಮ್ ಚೆನ್ನಾಗಲ್ಲ ಖುಷಿ ಆಯ್ತಮ್ಮಿ ಹ್ ಹ್ ಹೌದಾ ನಮಗೆ ಕೇಳಿ ಖುಷಿ ಆಯ್ತು ನೀವು ಹಿಂಗ ಪ್ರಸೆಂಟ್ ಮೀರಿ ತಗ್ದಿದ್ದೀರಾ ಅಂತ ಫಲಾಂಶಗಳು ತಗ್ದಿದ್ದೀರಾ ಅಂತ
ಆ ಅಕ್ಕ ಮನೇಲೆೆಲ್ಲಾ ಹೆಮ್ಮೆ ಅನ್ಸತ್ತಕ್ಕ
ಹ ಹಾ ಅಮ್ಮಿ
ನನಗೂ ಒಂದು
ಹಾ ಅಮ್ಮಿ
ನಾಲ್ಕು ಕಡೆ ಸನ್ಮಾನ ಮಾಡಿದಾರಕ್ಕ ಇದರದಿಂದನ
ಹೌದಾ
ಹ ಅಕ್ಕ ಎಲ್ಲಾ ಚೆನ್ನಾಗಿದೆ ಅಕ್ಕ ಹ ಅಕ್ಕ ಬಟ್ ನನಗೆ ವೈದ್ಯ್ ವೈದ್ಯ್ ಆಗ್ಬೇಕನ್ನೋದು ಅದು ಬಾಳೆ ಆಸೆ ಐತಕ್ಕ ಹೋಗ್ ಹೋಗಿ ಗುಳ್ಗಿ ಇದದ್ ಕೊಡಕ್ ಆಗ್ಬಿಟ್ಟಿನಕ್ಕ ಏನ್ ಮಾಡೋದು
ಚೆನ್ನಾಗಲ್ಲೇ ನೀವ್ ಒಂದು ಜೀವ ಉಳಿಸಲ್ ಸೊ ಇದ್ ಇದಾಗಕ್ತಿ ವೈದ್ಯರ್ ಹಾಕ್ತಂದ್ರೆ ನೀವು ಖುಷಿ ಎಲ್ಲಾ ಅದಕ್ಕಿನ್ನ ಇನ್ನ ಏನಿದೆ ಇರ್ಲಿ
ವೈದ್ಯ ಆಗ್ಬೋದಕ್ಕ ಇದ್ರೊಳಗ ಅದು ಐದ್ ವರ್ಷ ಅಕ್ಕ ಕೋರ್ಸ್
ಹ ಹಾ ಹಾ
ಅದನ್ನು ಮಾಡ್ಬೋದಕ್ಕ ಇದು ಡಿಗ್ರಿ ಮುಗಿಸಿ ಅದ್ ಮಾಡಿದ್ರೆ ಮೂರ್ ವರ್ಷ ಅಕ್ಕ ಸುಮ್ಮನೆ ಉದ್ದಕ್ ಓದದಲ್ಲಕ್ಕ ಅದಕ್ಕೋಸ್ಕರ ಮತ್ತೆ ದುಡ್ಡುನು ಬಾಳ ಕರ್ಚಗತ್ತಕ್ಕ ನೋಡ್ದೆ ಎಲ್ಲ
ಹಾ ಹಮ್
ಎಲ್ಲ ಪರಿಸ್ಥಿತಿ ಎಲ್ಲ ಅದಕ್ಕೋಸ್ಕರ ಇದು ಹಾಸ್ಟ್ ಏನಾದ್ರು ವಸತಿ ನಿಲಯ ಇದ್ರ ಹೊ ಸರಿ ಆಗತ್ತಕ್ಕ ನಮ್ದು ಹಂಗಲ್ಲಕ್ಕ ಇವಾಗ ಇಷ್ಟ ದಿನ ವಸತಿ ವಸತಿ ನಿಲಯ ದೊಳಗ ಇದ್ದಕ್ಕ ನಾನು ಎರಡು ವರ್ಷ ಇವಾಗ ಒಂದು ತಿಂಗ್ಳಾಯ್ತಕ ನಾನನ್ ಊರಿಂದ ಅಡ್ಡಾಡ ಕುಂತಿನಕ್ಕ.
ಅಯ್ಯೋ ಆಮೀ.
ಕಾಲೇಜ್ಗೆ ನಮ್ಮ ಊರಿಗೆ ಆ ನಾಲ್ಕು ತಾಸ ದಾರಿಆಯ್ದ.
ಆ ಹಾ ಹಾ ಅಬ್ಬಾ.
ಹತ್ ಗಂಟೆ ಕಾಲೇಜ್ ಅಂದ್ರ ನಾ ಆರ್ ಗಂಟೆಗೆ ಮನೆಗ್ ಬಿಡಬೇಕಕ್ಕ ಇಲ್ಲಿ.
ಹ ಅಂದ್ರೆ ನಿಮ್ಗೆ ಬಸ್ ವ್ಯವಸ್ಥೆ ಸರಿಗಿಲ್ಲ ಇದೇನಾ.
ನಮ್ ಕಡೆ ಅಷ್ಟ ಕಷ್ಟೇ ಅಕ್ಕ ಅಷ್ಟಕ್ಕಂದ ಏನ ಇಲ್ಲಕ್ಕ ಬಸ್ ಏನಾರರು ಒಂದ್ ಬಸ್ ಐದ ಅ ಅದು ಬಸ್ ಮಿಸ್ ಆತ ಅಂದ್ರೆ ಮತ್ತೆ ನನಗ್ ಎರಡ್ ತಾಸ ಆದ್ಮೇಲೆ ಬಸ್ ಐ್ತಕ್ಕ ಇದು ಬಸ್ಸಿಂದ ಮಾತ್ರ ಬಾಳ ಕಷ್ಟ ನೋಡಕ ಪರಿಸ್ಥಿತಿ ಎಲ್ಲರಿಗು ಸಾರಿಗೆ ವ್ಯವಸ್ಥೆನ ಸರಿ ಇಲ್ಲಕ್ಕ.
ಅದೇ ನೋಡಮ್ ಈಗ ಹಳ್ಳಿಗಳಲ್ಲಿ ಬಾಳ ತೊಂದ್ರರೆ ಓದೋರು ಇದ್ರೆ. ಬಸ್ ಸರಿಗೆ ಇರಲ್ಲ. ಬಸ್ ಸರಿಗರಿದ್ರುನು ಒಂದೊಂದ್ ಹುಡುಗರ್ಗೆ ಓದೋಗ ಇದು ಇರಲ್ಲ. ಇದ್ರಿಂದ ಕೆಲವೊಂದು ಮಕ್ಳುಗಳು. ಬಾಳ ಹಿಂದೆ ಉಳಿತಾ ಇದಾರ ಹೌದು ನಾವು ಓದ್ಬೇಕು ಅನ್ನೋರು ಕೂಡ ಹಿಂದೆ ಉಳಿತಾ ಇದಾರೆ ಕೆಲವು ಮಕ್ಕಳು.
ಹಾ ಶಿಕ್ಷಣದ ಮಹತ್ವ ಹಂಗೈತಕ್ಕ ಇವಾಗ. ಶಿಕ್ಷಣದ ಮಹತ್ವ ತ್ವಾ ಐತಿ ಬಟ್ ಇವೆಲ್ಲಾ ಕಷ್ಟಗಳಕ್ಕ ಕಷ್ಟಗಳೆಲ್ಲಾ ಮುಂದ ಎದರ್ಸ್ಕಂಡ್ ಮುಂದಾಗ ಹೋದ್ರ. ಏನೋ ಒಂದ ಸಾಹಸ ಮಾಡ್ತೇವಕ್ಕ ಇಲ್ಲ ಇಲ್ಲ ನಾವು ಇಷ್ಟ ಅಷ್ಟ ನಮ್ಗೆ ಎದುರು ಸಾಕಕ್ ಆಗಿಲ್ಲ ಅಂದ್ರೆ ಆಗಲ್ಲ ಅಕ್ಕ.
ಆಗಲ್ಲಮ್ಮಿ ಅದೇ ಮುಂದೆ ಬರ್ಬೇಕಮ್ಮಿ ನಾವ್ ಓದ್ಬೇಕಲ್ಲಾ ನಾವ್ ಕಲಿಬೇಕಲ್ಲ ಅನ್ನೋದು. ಇದು ನಮ್ಮಲ್ಲಿ ಇರ್ಬೇಕು.
ಹೌದಕ್ಕ.
ಹಾ ನೀವು ನೋಡ್ರಿ ಸನ್ಮಾನ ಮಾಡಸ್ಕೊಂಡ್ರಿ ಹ ಏನ ನಮ್ಮೀ.
ಇವಾಗಿ ಈ ಶಿಕ್ಷಣ ನೋಡ್ತಿಲಕ್ಕ ನೀನ್ ಅ ಅಷ್ಟಕ್ಕೊಂದ ಇಷ್ಟ ದೂರಿಂದ ಹೋಗಿರ್ತಿವಕ್ಕ ಅಲ್ಲಿ ನಮ್ಗ್ ಕ್ಯಾರಿ ಅನ್ನಂಗಿಲ್ಲ ಕಾಲೇಜ್ ಆಗಕ.
ಹೌದಮ್ಮಿ.
ಕಷ್ಟ ಆಕ ಹಿಂಗೆಲ್ಲ ಆದ್ರ.
ಹಾ ಎಷ್ಟು ನಾವು ಕಷ್ಟಪಟ್ಟು ಓದಿದ್ರುನು. ಕೆಲವೊಂದ್ ಕಡೆ ಇದು ಜಾ ಇದದು ಸಿಗಂಗಿಲ್ಲ ಕೆಲ್ಸಗಳು ಉದ್ಯೋಗಗಳು ಸಿಗ್ತಾ ಇಲ್ಲ. ಒಬ್ ಒಬ್ಬೊಬ್ರಿಗೆ ಹೆಂಗ ಆ.
ಏನಾದ್ರು ನಿರುದ್ಯೋಗ ಬಗ್ ಮಾತಾಡ ಕುಂತರಕ.
ಹಾ
ಅರಂಗಿಲ್ಲಾಕ್ಕ ನಮಗೆ ಮಾತಾಡ.
ಮಾತಾಡಕ್ಕೆ ಮಾತಿಲಿ ಏನ್ ಮಾ
ಷ್ಟು ಲಕ್ಷ ಕಟ್ಲೆ ಕೊಟ್ಟು ತಮ್ಮ ಇವು. ನ್ನಿ ಲಂಗ್ಸ ಹೃದಯ ಎಲ್ಲಾ ಮಾರಿ ಓದ್ಸಿರ್ ತರಕ ಪಾಪ ಅಪ್ಪ ಅಮ್ಮ.
ಆನಮೀ.
ಎಲ್ಲಾ ಕಷ್ಟ ಪಾಟ್ಟು ಒಓದ್ಸಿರ್ತಾರ ಒಂದ್ ಸರ್ದಿ ಏನಾಗಗ್ಬಿಡ್ತತಿ. ಅಕ್ಕ ಖಾಲಿ ಮನೆ ಕುಂತಿರ್ತಾರ ಅಕ್ಕ ಎಷ್ಟ ಕುಂದ ದೊಡ್ಡ ದೊಡ್ಡ ಓದ್ದಾರ.
ಹೌದು ಇವಾಗ ಬಂದು ಒ ಒ ಒಬ್ರಕಿಂತ ಒಬ್ಬರು ನಾ ಜಾಸ್ತಿ ಓದ್ತಿನನಿ ನೀನ್ ಜಾಸ್ತಿ ಓದ್ತಿನಿನ್ನೋದೊಂದು. ಅದು ಉದ್ಯೋಗಗಳು ಸಿಕ್ತಿಲ್ಲ ಒಂದು ಅದು ಎಷ್ಟು ಓದಿದ್ರುನು ಏನ ಹಿಂಗ ಆಗ್ತಾ ನಮ್ಗ ಉದ್ಯೋಗಗಳು ಸಿಕ್ತಾ ಇಲ್ಲ ಗೋರ್ಮೆಂಟ್ ಸಿಗ್ತಾ ಇಲ್ಲ. ಬರೀ ಪ್ರೈವೇಟ್ ಸಿಕ್ತಾ ಇದಾವ ನಮ್ಗ ಅನ್ನೋದು ಕೆಲವೊಬ್ರು. ಬಾ ಎಷ್ಟೊಂದ್ ಕಷ್ಟ ಪಡ್ತಾ ಇದ್ದೀರಲ್ಲ ಈಗ ನಾವೇ ನೋಡ್ತಿದೀವಲ್ಲಾ ಈಗ
ಹೌದಕ್ಕ ಇವಾಗ ಮೊನ್ನೆ ನೀಟ್ದ ನೋಡ್ದಲಕ್ಕ ನೀಟ್ ಪರೀಕ್ಷೆ ಮತ್ತೆ ಬರ್ಸಿದ್ರು ಎಷ್ಟಕ್ಕೊಂದ್ ಜನ ಆತ್ಮಹತ್ಯೆ ಮಾಡ್ಕೊಂಡರು ಎಷ್ಟಕ್ಕೊಂದ್ ಜನ ಅ ಪ ಆ ಪೋಷಕರು ಒಟ್ಟಿಗೆ ಎಷ್ಟು ಮಣ್ ಆಕ್ದಂಗ್ ಅತಕ್ಕ
ಅದೇ ಮತ್ತೆ
ಹೌದಕ್ಕ ಮತ್ತೆ ಅಷ್ಟು ಕಷ್ಟ ಪಟ್ ಮಕ್ಕಳನ್ನ ಹೊಸಿರ್ತಾರಕ್ಕ ಮಕ್ಕಳು ಬರೀ ಎಕ್ಸಾಮ್ದ ಈ ತರ ಮಾಡ್ಬಿಟ್ಟು ಪರೀಕ್ಷೆ ಅನ್ಕಂಡ್ ಹಂಗ ಆತ್ಮಹತ್ಯ ಎಲ್ಲ ಮಾಡ್ಕೊಂಡ್ರ ಅವ್ರ ಹೊಲ ಮನ ಎಲ್ಲ ಮಾರಿ ಹೊಚ್ಚಿರ್ತಾರಕ್ಕ ಪಾಪ
ಹಾ ಅದೇ ನೋಡು
ಪರಿಸ್ಥಿತಿ ಎನಾ
ಹ ಅದು ಯೋಚನೆ ಮಾಡಲ್ಲ ಮಕ್ಳು
ಹೌದಕ್ಕ ನೀ ಏನ ಹೇಳಕ್ಕ ಅದನ್ನ ಮಾಡಂಗಿಲ್ಲಕ್ಕ ಎಲ್ಲದನ್ನು ಯೋಚನೆ ಮಾಡ್ಬೇಕಲ್ಲಕ್ಕ
ನಾಗ ನಾ ಓದ ಕಷ್ಟಪಟ್ಟ ನಮ್ಮನ್ನು ಓದ್ಸಿರ್ತಾರೆ ನಮ್ಮ ಅಪ್ಪ ಅಮ್ಮಮ್ಮ ದುಡ್ದು ಸಾಕ್ತಾರಲ್ಲಾ ನಮ್ಮನ್ನ ನಾವ್ ಚೆನ್ನಾಗ್ ಒಬ್ ಒಬ್ಬರ್ ಮಕ್ಳು ಓದಂಗಿಲ್ಲ ಓದ್ದಿರೋ ಮಕ್ಳಿಗೆ ಹಿಂಗ್ ಉದ್ಯೋಗ ಸಿಗಲ್ಲ ಅಂತ ಅವನುೂ ಆಗ್ತಿದಾವ ಈಗ
ಹೌದಕ್ಕ
ಹಾ
ಇನ್ನೊಂದು ಇವ್ ನನ್ ಜೊತೆ ಹೋದಂತ ನನ್ನ ಸಂಗಾತಿನ ಅಕ್ಕ
ಹಾ ಹಾ
ನನ್ ಕ್ಲಾಸ್ಮೇಟ್ ಅಕ ಹಾಕಿ ಆಕಿ ಸಕ ಇದು ಹನ್ನೆರಡನೇ ಕ್ಲಾಸ್ ಮುಗಿತಕ ಒಂದ ಒಂದ್ ಸಬ್ಜೆಕ್ಟ್ ಏನು
ಇ ಉತ್ತೀರ್ಣ ಆಗಿಲ್ಲ ಅನ್ನು ಉತ್ತೀರ್ಣ ಆಗಿದಳ
ಆ ಅನುತ್ತೀರ್ಣ ಆಗಿದಾಳಕ್ಕ ಬರೀ ಒಂದೇ ಸಬ್ಜೆಕ್ಟ್ ಅನುತ್ ತಿರ್ಣ ಅಗಿಇದ್ಕ ಆತ್ಮಹತ್ಯೆ ಮಾಡ್ಕಂಡ ಆಕಿ ನನ್ ಜೊತೆ ಓದ್ ಆಕಿ
ಹಾ ನೋಡು ಹ ಕಮ್ಮಿ ಅದು ಇಲ್ಲಾಂದ್ರೆ ಇನ್ನೊಂದ್ಸತಿ ಕಟ್ಬೋದಲ್ಲಾ
ಹೌದಕ್ಕ ಇನ್ನೊಂದ್ ಜೀವನ ಒಳ್ಳೆ ಬರ್ಬೇಕಂದ್ರೆ ಬರುತ್ತ ಆಕ ಇಲ್ಲಲ್ಲಕ್ಕ
ತೋಟಗಿಷ್ಟು ನೋವು
ಹೌದಕ್ಕ ಎಷ್ಟು ಅವ್ರರು ಕರಳ ಎಷ್ಟು ಚುರುಕ್ ಅಂತ ಹೇಳಕ್ಕ
ಅಕೊಂತಾನೆ ಇಲ್ಲ ಈಗಿನ ಮಕ್ಳು ಕೂಡನು
ನಮಗ ಕೇಳಿದ್ರ ಅಷ್ಟ್ ಕಷ್ಟ ಆಗತ್ತಕ್ಕ ಅದುನ್ನ ಪಾಪಾ ಅವ್ರ ಹೆಂಗ ಅಪ್ಪ ಅಮ್ಮ ಹೆಂಗ್ ಸೈಸ್ಕಬೇಕ್ ಹೇಳ
ಯಂಗ್ ಸೈಸ್ಕ ಬೇಕು ಇವರು ಅದ್ರಲ್ಲಿ ಹೋಗ ನಾ ಏನ ಆಗುತ್ತ ಮತ್ತೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಮತ್ತೆ ಬರಿಬಹುದಲ್ಲ ಮತ್ತೆ ಕಟ್ ಬೋದಲ್ಲ ಅನ್ಕೋಬೋದಲ್ಲ ಈಗ ಈಗಿನ ಮಕ್ಳು ಕೂಡನು
ಹ ಅಲ್ಲಕ್ಕ ಜೀವ್ನನೆ ಮುಗ್ದೋಯ್ತ ತೆನಕ ಬರಿ ಒಂದ ಸಬ್ಜಕ್ಟ್ ಒಳ ಅನುತೀರ್ಣ ಆದ್ರ ಬರೀ ಒಂದ್ ವಿಷಯ ಅಕ್ಕ
ಹಾಮಿ ಒಂದ್ ವಿಷಯಕ್ಕಂಗ ಮಾಡ
ಅ ಇದ್ರ ನೀನ್ ಅಂದ್ರೆ ಹಿಂಗ್ ಹೇಳ್ತ ಅವಳ ಅನ್ಕಬಡಕ ನಮ್ದ್ರೊಳಗ ನಮ ಇವಾಗ ನಾನ್ ಓದ್ತಿರೋದ್ರೊಳಗೆ ಅದರಕ ಅವ್ರು ನಾಕ್ ನಾಕು ಸಬ್ಜೆಕ್ಟ್ ಒಟ್ಟನಾಗ ಹೊಸ್ತಿರ್ತಾರಕ್ಕ ಅನುತೀಣಗರ್ತಾರಕ್ಕ ಅವ್ರು ಎಷ್ಟು ಉರಿತರ್ ಗೊತ್ತಾಕ ಒಂದ್ ಸ್ವಲ್ಪ ಅದ್ ಚೊಲೋ ಅಕ ನೀ ಏನೋ ಹೇಳ ಹಂಗ ಇರೋದ ಚೊಲೋ ಅಲ್ಲ ಕ ಬರಿ ಒಂದ್ ಸಬ್ಜೆಕ್ಟ್ ಹೊಸದಂಗ ಮಾಡಕಿನ ಅವರು ಇನ್ನಾದ್ರು ಕೂಡ ಒನ್ನೆ ಸೆಮ್ ಒಳಗೆ ನೀವ್ ಯಾರು ಕ್ಲಿಯರ್ ಮಾಡ್ಕೊಂಡಿಲ್ಲ ಒಬೊಬ್ಬರು ಹಂಗದಾರ
ಹಾ ನೋಡ್ರಿ
ಅವ್ರಲ್ಲ ಆರಾಮ ಅದರಕ ಹಂಗ ಇರೋ ಚೊಲೋ ನೀ ಏನ ಹೇಳಕ್ಕ ಬರೀ ಒಂದ ವಿಷಯ ಹೋಗಿದ್ದಕ್ಕ ಜೀವ್ನ ಎಲ್ಲಿ
ಹಾ ಹಾ ಅಮ್ಮಿ ಹಾ ನಮ್ಮಿ ನಮಗೂ ಸ್ವಲ್ಪ ಧೈರ್ಯ ಇರ್ಬೇಕು ನಾನ್ ಕಟ್ತೀನಿ ಅನ್ನೋದು ಆ ಇದು ಇರ್ಬೇಕು ಅದು ಬಿಟಿಬಿಟ್ಟು ನಮ್ಮಪ್ಪ ಅಪ್ಪ ಅಮ್ಮನ ಕಡೆನೂ ಆಲೋಚನೆ ಮಾಡಿ ಮಾ ಏನಾದ್ರು ಮಾಡ್ಕೋಬೇಕಲ್ಲ ಸುಮ್ಮನೆ ಅವ್ರ ಆಲೋಚನೆ ಇಲ್ದೆ ನಾ ಹಿಂಗ ನನ್ ಫೇಲ್ ಆಗಿದ್ದೀನಿ ನಾನ್ ಫೇಲ್ ಆಗಿದ್ದೀನಿ ಅಂತ ಹೋಗ್ ಹೋಗ್ಬಿಟ್ರೆ ಕಷ್ಟ ಅಲ್ಲ
ಹೌದಕ್ಕ ಅಲ್ಲಕ್ಕ ಒಂದು ವರ್ಷ ಓದಿರ್ತಿವಕ್ಕಾ ಒಂದು ವರ್ಷದಾಗ ಪಾಸಸ್ಗಷ್ಟು ಬರ್ ಬರಕಕ್ಕಗಲ್ಲೇನಕ
ಹಾ ಅದೇ ಮತ್ತೆ ಮೂವತ್ತೈದು ನಲ್ವತ್ತು ತಗೊಳಕ್ ಆಗಲ್ಲ ನಮ್ ಕೈಲಿ
ಹಾ ಅಕ್ಕಾ ಅದಕ್ಕೆ ನಾನ್ ಹೇಳದಕ್ಕ ನೀವು ಅಷ್ಟು ಓದ್ತೀರಾ ಬಿಡ್ತೀರಾ ಗೊತ್ತಿಲ್ಲಾ ಪರೀಕ್ಷೆಗಳು ಇದ್ದಾಗರ ಸ್ವಲ್ಪ ಸರಿಯಾಗೋದ್ರಿ
ಹ ನಮ್ಮಿ
ಆಬ್ ಈಗ ಎಲ್ಲ ಚನ್ನಾಗಿರ್ತತಕ್ಕ ಅದು ಒಂದ್ಸರ್ತಿನೂ ಜೀವನದಾಗ ಅನ್ಉತ್ತೀರ್ಣ ಆಗಿರಲ್ಲಕ್ಕ ಯಾವದ್ರೊಳಗುನು ಪಟಕ್ಕನಾಗ ಏನಾರ ಹಂಗ ಆಗ್ ಬಿಟ್ರಿ ಎಷ್ಟು ಕಷ್ಟ ಆಗತ್ತ ಹೇಳಕ್ಕ ನಿಜಾಕ ಅವ್ರು ಯಾಕ್ ಹಂಗ್ ಆತ್ ಮಾತೆ ಮಾಡ್ಕೊತರ ಅಂದ್ರ ಹಂಗ ಆಗತ್ತಕ್ಕ ಅದು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನು ಹಂಗ ಆಗಿರಲ್ಲಕ್ಕ
ಹಾ ನಮ್ಮಿ
ಏನಾರ ಹಂಗ ಆಗ್ಬಿಟ್ರೆ ಮತ್ ಬಾಳ ಕಷ್ಟ ಆಗತ್ತಕ್ಕ
ಅದನ್ನಂದ್ರೆ ಸೈಜ್ಕೋ ಬಬೇಕ್ ಕಮ್ಮಿ ನಾವು ನೋಡಿ ಈಗೆ ಮುಂದೆ ನಡಬೋದು ನಡಿಯೋಕ್ ನಮ್ದ ಒಂದು ದಾರಿ ಇದು ಅನ್ಕೋ ಕೋಬೇಕ್ ನಾವು ಅದು ಬಿಟ್ ಬಿಟ್ಟು ನಾವು ಇಲ್ಲೇ ನಮ್ದು ಮುಗೀತು ಅನ್ಕೊಂಡ್ರೆ ಅದೇ ತಪ್ಪು ನಾವ್ ಮಾಡೋದು ಇಲ್ಲ ನನ್ಗ ಇಲ್ಲೇನು ಸೋತಿದ್ದೀನಿ ಮತ್ತೆ ನನ್ ಗೆಲ್ಬೇಕು ಅನ್ನೋದ್ ಇರ್ಬೇಕಮ್ಮಿ
ಹ ಹೌದಕ್ಕ ನಿಜ ಅಕ್ಕ ಹೇಳಿದ್
ಹಾ ನಮ್ಮಿ
ನಿಜಾಕ್ಕ ನೀಏನ್ ಹೇಳಿದ್ ನಿಜಾಕ್ಕ
ಹಾ ಮತ್ತೆ ನಾವು ಇಲ್ಲಿ ನಾ ಸೋತಿದ್ದೀನಿ ಮುಂದೆ ನಾನ್
ಹ ನಮ್ಮಿ
ಹ್ಮ್ ಹ ಸರಿ ಆಯ್ತು
ಮತ್ತೇ ನೀ
ಮತ್ತೆ ಏನ ಇಲ್ಲ
ಹ್ಮ್ ಸರಿ ಮತ್ತೆ ಮಾಡ್ತೀನಿ ತಗೊಳಮ್ಮಿ ಹಾ ಸರಿ